ಅಲೋ ಕೇಳಿಸಿದ್ಯಾ ಹಾ ಕಳ್ಸಿದೆೇಳಿ
ನಂಗೂ ಕೇಳಿಸ್ತೀರಾ
ಹಾ ಏನ್ ಮಾಡ್ತದೀರ
ಇಲ್ಲೋ ಹಂಗೆ ಇಲ್ಲ ಆಚೆ ಬಂದಿದ್ದೆ
ಹ್ಮ್ ಹಾಸ್ಟೆಲ್ ಗಿದ್ದೀರಾ
ಹ್ಮ ಹಾಸ್ಟಲ್ದವ
ಹೌದಾ
ಹ್ಮ್
ಏನು ಅಂತೀ ಇಂಜಿನಿಯರಿಂಗ್ ಅಲ್ಲ ಬ್ರೋ ಮಾಡ್ತೀರಾ ನೀವು
ಹ್ಮ್ ನಾವ್ ಇಂಜಿನಿಯನ್ಗ ನೀವು
ನಾವು ಇಂಜಿನಿಯರಿಂಗ್ಗೆ ನಂದು ಅಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ್ತಾ ಗೊತ್ತಿದ್ದಿದೆ
ಹೌದಾ
ಊಟ ಆಯ್ತ ಬ್ರೋ
ಊಟ ಆಯ್ತು ಬ್ರೋ ನಿಮ್ದು
ನಂದು ಆಯ್ತ ಬ್ರೋ ಚೆನ್ನಾಗಿದ್ದೀರಾ ಮನೆ ಕಡೆ ಎಲ್ಲಾ
ಹ್ಮ್ ಮನೆ ಕಡ ಎಲ್ಲ ಚೆನ್ನಾಗಿ
ಹ್ಮ್ ಹೆಂಗ್ ನೀಡಿತ್ತದೆ ಬ್ರೋ ಶೆಡೀಸಲಾ
ಸ್ಟಡೀಸ್ ಎಲ್ಲಾ ಚೆನ್ನ ನಡತಿದವ
ಪರವಾಗಿಲ
ಹ್ಮ್ ಪರವಾಗಿಲ್ಲ
ಹ್ಮ್ ಹೌದಾ ಅದ್ರ
ನಿಮ್ದು ಬ್ರೋ
ಒಂದು ಮುಗಿದೇವ್ರ ಇಂಟರ್ನ್ಶಿಪ್
ಹ್ಮ್ ಹ್ಮ್
ಇಂಟರ್ನ್ಶಿಪ್ ಮುಗ್ದಿದೆ
ಇಂಟರ್ನ್ಶಿಪ್ ಮುಗಿತಾ
ಮುಂದಿದೆ
ಅದೇ ಮತ್ತೆ ಪ್ರಾಜೆಕ್ಟ್ಸ್ ಏನ ಮಾಡ್ತಿದ್ದೀಲ್ಲ
ಅಂದ್ರೆ ಪ್ರಾಜೆಕ್ಟ್ಸು ಎಲ್ಲಿಬ್ರೋ ಇವಾಗ ಎಲ್ ಮಾಡ್ತಿಲ್ಲ ಮೊದ್ಲು ಬ್ಯಾಕ್ ಗ್ರೌಂಡ್ ವೈಸ್ ಬರ್ತೀವಿ ನೋಡಿ ಒಂದ್ ಸ್ವಲ್ಪ ನೋಡ್ಕೊಳ್ಳಿ
ಸರಿ ಬ್ರೋ
ಹಲೋ
ಹಾ ಹೇಳಿ ಬ್ರೋ ಕೇಳಸ್ತಿದೆ
ಪ್ರಾಜೆಕ್ಟ್ಸ್ ಯಾವಬ್ರು ಅಂದ್ರೆ ನಮ್ ಕಾಲೇಜ್ ಕಡೆಯಿಂದ ಇರ್ತಿತ್ತಲ್ಲಾ ಎಕ್ಸ್ಪೋ ಇರೋದು ಆಮೇಲೆ ಸೆಮಿನಾರ್ ಮಾಡಾರ ಗೊತ್ತ ಬ್ರೋ
ಹ್ಮ್ ಹ್ಮ್
ಈ ಸೇಮ್ ಅಂದ್ರೆ ಸ ಪ್ರಾಜೆಕ್ಟ್ ಗಳು ಮಾಡತರ ಇರೋದು
ಹ್ಮ್
ತುಂಬಾ ಮಾಡಿದ್ದೇ ಬ್ರೋ
ಹಾ
ಇವಾಗ ಎಲ್ಲಿ ಇಂಟರ್ನ್ಶಿಪ್ ಆದ್ಮೇಲೆಲ್ಲಾ ಒಂದ್ ಸ್ವಲ್ಪ ಇವಾಗ ಒಂದ ಸ್ವಲ್ಪ ಕೆಲ್ಸ ಹುಡುಕ್ತಾ ಇದ್ದೀನಿ
ಓಕೆ ಓಕೆ
ಯಾವ ಬ್ರಾಂಚ್ ಬ್ರೋ ನೀವು
ನಮ್ದು ಇ ಸಿ ಬ್ರೋ
ಓ ಸಾಫ್ಟ್ವೇರ್ ಎರಡುರೆ ಎರಡು ಇೇ
ಹ್ಮ್ ನಿಮ್ದ ಬ್ರೋ
ನಮ್ದು ಎಲೆಕ್ಟ್ರಿಕಲ್
ಎಲೆಕ್ಟ್ರಿಕಲ್ಲಾ
ನಾವ್ ಓದಿ ಮುಂದೆ ಎಲ್ಲ ನಿಮ್ ಒಳ್ಳೆ ಪ್ಲೇಸ್ಮೆಂಟ್ ತಗೊಳ್ಳಿ ಒಳ್ಳೆ ಸ್ಯಾಲ್ರಿ ತಗೊ ಹಂಗಾಗಿ
ಅದೇ ಅದೇ
ಹ್ಮ ಸ್ವಲ್ಪ ಪ್ರಾಕ್ಟಿಕಲ್ ಎಲ್ಲ ಮಾಡಂದ್ರೆ ಸ್ವಲ್ಪ ಈ ಅಂದ್ರೆ ಯಾವತರ ಅಂದ್ರೆ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳಿ ಹಿಂದಿ ಜಾಸ್ತಿನ ಅಂದ್ರೆ ಎಕ್ಸ್ಪರಿಮೆಂಟ್ ತರ ಮಾಡ್ಬೇಕು ಅಂದ್ರೆ ನೀವು ಆಕ್ಚುಲಿ ಅದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇರೋಕಿನ ಅದ್ರ ಬಗ್ಗೆ ಮಾಡೋದ್ ಮುಖ್ಯ ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡ್ಕೊಳ್ಳಿ
ಹ್ಮ್
ನಾನ್ ಎಲೆಕ್ಟ್ರಿ ಎಲೆಕ್ಟ್ರಿಕಲ್ ಇದ್ನ ಇದ್ನಲ್ಲಾ
ಹಾ ಹಾ
ಟೈಮ್ಲ್ಲಲ್ಲ ಒಂದ್ಸಲ ಪ್ರಾಜೆಕ್ಟ್ಸ್ ಮಾಡಿದ್ದೆ
ಓಕೆ ಓಕೆ
ಹತ್ರ ಅಂದ್ರೆ ಈ ಸರ್ಕ್ಯೂಟ್ ಲೋಡ್ ಬ್ರೇಕರ್ ಅಂತ
ಹ್ಮ್ ಹ್ಮ್
ಅಸೊಡ್ ಬೇಸಿಡ್ ಸರ್ಕ್ಯೂಟ್ ಬ್ರೇಕರ್ ಅಂತ ಬ್ರೋ
ಹ್ಮ್ ಹ್ಮ್
ಅಂದ್ರ ಈ ಮೈಕ್ರೋ ಕಂಟ್ರೋಲ್ಲ್ಲೊತ್ತ ನಿಮಗೆ ಇ ಸಿ ಬ್ರಾಂಚ್ ಲ ನಿ ಹ್ಮ್ ಮೈಕ್ರೋಂಟ ಡಿಸ್ಪ್ಲೇ ರಿಲೆ ರಕ್ಟಿಫೈರ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡೋದು
ಓಕೆ ಓಕೆ
ಅಂದ್ರೆ ಯಾವ್ದರ ಅಂದ್ರೆ ಮೈಕ್ರೋಮೋಂಟ್ರಲ್ಲಾರ ನೀವು ಈ ಈ ಅಬ್ಜೆಕ್ಟ್ ಶಿಂದಾರ್ ಇದನ್ನ ಯಾವತರ ಕಂಟ್ರೋಲ್ ಮಾಡ್ತೀರಾ
ಹ್ಮ್ ಹ್ಮ್
ಹ ಅಂದ್ರೆ ಈ ಡಿಸ್ಪ್ಲಗೆಲ್ಲಾ ಇದು ಇದು ಎಲ್ಲಿ ಯಸ್ ಅಂದ್ರೆ ಬ್ರೋ ಫ್ಯಾಕ್ಟ್ರಿಗಳೆಲ್ಲೆಲ್ಲಾ ಎಕ್ಸಸಿವ್ ಕರೆಂಟ್ ಲೋಡ್ ಏನ ಬಿದ್ದಾಗ
ಹ್ಮ್
ಇದರಲ್ಲಿ
ಹಾ ಹಾ
ಗ ಆಮೇಲೆ ಕರೆಂಟ್ ಆಫ್ ಆಗುತ್ತೆ ಆಮೇಲೆ ಇದಕ್ಕೆ ಆ ಪಾಸ್ವರ್ಡ್ನ ಎಂಟರ್ ಮಾಡ್ದಾಗ
ಹ್ನ ಹ್ನ.
ಸರ್ ಇದು ಇಷ್ಟ ಅಮೌಂಟ್ ಆಫ್ ಕರನ ಟ್ರಾನ್ಸ್ಫರ್ ಮಾಡುತ್ತೆ ಈ ತರ ಎಲ್ಲ ಮಾಡಿದ್ವಿ ಟ್ಯಾಪ್ ಪ್ರಾಜೆಟನ ನಾವು
ಹ್ಮ ಹ್ಮ.
ಆಮೇಲೆ ತು ಅಂದ್ರೆ ಇದೆಲ್ಲಾ ಚೆನ್ನಾಗಿದೆ ಬ್ರ ಇದು.
ಹ್ಮ.
ಒಂದ ಒಳ್ಳೆ ಇನ್ಫಾರ್ಮೇಶನ್ ಸೋರ್ಸ್ ಇದೆ ನಾ ಈ ಟೈಮ್ ಇದ್ದಾಗೆಲ್ಲ ಮಾಡವ ನೀವು ಈತರ ಎಲ್ಲಾ ಮಾಡ್ತಿರಲ್ಲ ಆಗ ಅಂದೆ ಕೋಆರ್ಡಿನೇಷನ್ ಎಲ್ಲಾ ಚೆನ್ನಾಗ ತೋರಸಿ. ಅಂದ ಕೋಆಪರೇಷನ್ ಎಲ್ಲ ಮಾಡಿ ಟೀಮ್ಗೆಲ್ಲ ಆಮೇಲೆ ಒಳ್ಳೆ ಮಾಕ್ಸ ಸಿಗುತ್ತೆ. ಮುಂದೆ ನಿಮ್ಗೂ ಹೇಲ್ಪ್ ಆಗುತ್ತೆ ಗೊತ್ತಲ್ಲ.
ದೆ ಹ್ಮ ಗ ಅದೇ ಹಂಗು ಒಂದ ಪ್ರಾಜೆಕ್ಟ್ ಐಡ ಇದೆ.
ಹ್ಞಾ ಹೇಳಿ ಹೇಳಿ.
ಅದೇ ಇವಾಗ ಹೆಂಗ ಗೊತ್ತಾ.
ಹ್ಞಾ.
ನಾವು ಎಲ್ಲಾ ಸುಮ್ನೆ ಇವಾಗ ನಮ್ ಕಡೆಯಿಂದನೇ ಮಾಡಕ್ ಆಗಲ್ಲ ಎಲ್ಲಾ ಕೆಲ್ಸ.
ಹ್ಞಾ.
ಅದಕ್ಕೆ ಎ ಐ ಏ ಇಂದ ಎ ಐ ಕಡೆಯಿಂದ ಮಾಡ್ಸೋಣ ಅಂತ
ಹ್ಮ ಹ್ಮ.
ಅದೇ ಹೆಂಗ ಗೊತ್ತ ಇವಾಗ ಬೊ ಒಂದಿಟ ಈಕಡೆ ಬನ್ನಿ ಹ್ಮ. ಅದೇ ಎ ಐ ಕಡೆಯಿಂದ ಮಾಡಸಣ ಅಂತ ನಂದು
ಯ ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡಿ ಆದಲ್ಲಿ ಹ ಎ ಐ ಏಜೆನ್ಸ ಹಾ ಇಂಕಲ್ ಇನ್ ಬಿಲ್ಟ್ ಇದ ಮಾಡ್ಬಿಟ್ಟು
ಹೌದಾ.
ಹ್ಞಾ ಅದಲ್ಲಿ ಇದ ಮಾಡಬೆ ಹ್ಞಾ.
ಅಂದ್ರೆ ನೀವು ಅಂದ್ರೆ ಪಾಯಟ್ ಮಾಡ್ತೀರಲ್ಲ
ಹ್ಞಾ ಹ್ಞಾ.
ಅಣೆ ಕಂಪ್ಯೂಟರಲ್ಲೆ ಹಸಿಕ್ಷ ಅಂತರ ಒಂತರ ಒಂದ ಯಾವ ತರನೇ ಒಂದ್ ಹೊಸ ಅಸಿಸೆಂಟ ಅರ ಬಿಳ್ ಮಾಡ್ಬೋದು ನೀವು. ಅಂದ್ರ ಈ ಬೇಸಿಕ್ ಕಾಂಪೋನೆಂಟ್ಸ್ ಇದೆಲ್ಲ ಇದೆಲ್ಲಾ ಯೂಸ್ ಮಾಡ್ಕೊಂಡಲ್ಲ ಮಾಡ್ಬೋದು. ಅಂದ್ರೆ ಅದು ನಿಮಗೆ ಚಾಟ್ ಜಿಪಿಟಿ ತರ ವರ್ಕ್ ಆಗುತ್ತೆ ಚೆನ್ನಾಗಿದೆ ಒಳ್ಳೆ ಬೇಸಿಸ್ ರಿಸೋರ್ಸ್ ಇದೆ ಈ ತರಾನ ಮಾಡಿ ನಿಮ್ಗೆ ಹೇಲ್ಪ್ ಆಗುತ್ತೆ.
ಅದೇ ಅದೇ ನಾನ ಇವಾಗ ಎ ಐ ಇಂದಾನೆ ಒಟ್ಟು ನಾವು ಅಂದೆ ಹ್ಯೂಮನ್ಸ್ ಏನ್ ಜಾಸ್ತಿ ಕೆಲ್ಸ ಮಾಡ್ಬಾರಡ್ದ ನಾಮಲ್ ದೇ ಎಲ್ಲ ಕೆಲ್ಸ ಮಾಡ್ಬೇಕು ಆತಲ್ಲಾ ಆಟೋಮೇಷನ್ ಮಾಡ್ಬಿಡಣ ಅಂತ
ಹೌದಾ.
ಫುಲ್ಲ ಎಲ್ಲ ಸಾಫ್ಟರ್ ಅಲ್ಲಿ ನಂಗು ಜಾಸ್ತಿ ಇಂಟ್ರೆಸ್ಟ್ ಇದೆ.
ಹ್ಮ ಹ್ಮ.
ಅದೇ ಸಾಫ್ಟರ್ ಎಲ್ಲ ಇದನ್ ತಿಳ್ಕೊಂಡಿದೀನಿ ಆಲ್ಮೋಸ್ಟ್.
ಹೌದಾ.
ಹ್ಞಾ. ಅದಿಕ್ಕೆ ಅದ ಮೇಲೆ ಮಾಡಣ ಅಂತ ಇದ್ದೀನಿ.
ಒಳ್ಳೇದ ಅಲಿ ಬ್ರೋ ಮಾಡಿ ಒಂದ್ ಸ್ವಲ್ಪ ನೀವು ಸ್ವಲ್ಪ ಯ ತಿಳ್ಕೊಳ್ಳಿ ಮುಂದೆ ಇಂಟರ್ನ್ಶಿಪ್ ಮಾಡ್ತಿರಲ್ಲ ಈ ಕಮ್ಯುನಿಸ್ನ ಸ ಎಲ್ಲ ಜಾಸ್ತಿ ನೋಡ್ತಾರೆ ಹ್ಮ ಅಂದ್ರೆ ಯಾವ್ ತರ ಅಂದ್ರೆ ನಿಮ್ ಕಮ್ಯುನಿಕೇಟ್ ಚೆನ್ನಂಗ ಇತ್ತದೆ ಟೀಮ್ ಯಾವ್ದಾರ ಲೀಡ್ ಮಾಡ್ೀರಾ
ಹ್ಮ್ ಹ್ಮ್
ಮಾರ್ಕ್ಸ್ ನ ಅಂದ್ರೆ ಯಾವ್ತರ ಅಂದ್ರೆ ನಿಮ್ಗೆ ಚೆನ್ನಾಗ್ ಉೆ ಕೋರ್ಡಿನೇಷನ್ ಇರ್ಬೇಕು
ಹ್ಮ್ ಹ್ಮ್
ಅಂದೆ ಟೀಮ ಗೆ ಯಾವರ ಮಾತತಿರಿ ಇವೆಲ್ಲ ಬಾಳ ರೀ ಇಂಪಾರ್ಟೆನ್ಸ್ ನಿಮ ಯಾವ ತರ ಎಫರ್ಟ್ ಆಗ್ತೀರಾ ನೀವು್ ಅಂದ್ರೆ ಯಾವ್ತರ ಗ್ರೋ ಮಾಡಕ್ ಹೆಲ್ಪ್ ಮಾಡ್ತಾರೆ ಎಲ್ಲ ಬಹಳ ಎಫೆಕ್ಟಿವ್ ಇರುತ್ತೆ ಹಾ ಇಲ್ಲ ಯ ನಮ್ಗೆಲ್ಲ ಯಾರಲ್ಲ ಇವಾಗ ಇಂಟರ್ನ್ಶಿಪ್ ಎಲ್ಲ ಮಾಡಿದೀವಲ್ಲ ಲ್ಲಿ ಹೋದಾಗೆಲ್ಲ ಒಂದ್ ಸ್ವಲ್ಪ ಹತ್ತು ನಿಮಿಷ ಈ ಟಾಪಿಕ್ ಬಗ್ಗೆ ಮಾತಾಡಂತಾರೆ
ಹಾ್
ಇ ಅಂದ್ರೆ ನಿಮ್ದು ಅಂದ್ರೆ ವೇ ಆಫ್ ಟಾಕಿಂಗ್ ಬಾಳ ಇದಾಗುತ್ತೆ ಇಂಪ್ರೆಸಿವ್ ಆಗ್ಬೇಕು
ಅದೇ ಅದೇ
ಕಂಪ್ನಿಿಗೆ ಎಲ್ಲ ಈ ತರ ಇನ್ಫರ್ಮೇಟಿವ್ ಆಾಕೀಂದ ಸರಿನಾ
ಹ್ಮ್ ಹ್ಮ ಗೊತ್ತಾಯತ
ನಮ್ಗೂ ಅರಿಳಾಗಿಲ್ಲ
ಅದೇ ಅದೇ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಅಲ್ವಾ
ಹಾ
ಅದೇ ಕಮ್ಯುನಿಕೇಶನ್ ಬಗ್ಗೆ ನಾನು ಸ್ವಲ್ಪ ಕಲಿತಿದ್ದೀನಿ
ಹ್ಮ್
ಹೆಂಗೆ ಹೆಂ ಇರ್ಬೇಕು ಹೆಂಗೆ ಹೆಂಗೆ ಮಾತಾಡ್ಬೇಕು ಇಂಟ್ರವ್ಯೂ ಅಲ್ಲಿ ಹೆಂಗೆ ಇದು ಮಾತಾಡ್ಬೇಕು
ಹ್ಮ್ ಹ್ಮ್ ಅ
ಅದೇ ಆದ್ರೂ ಕಮ್ಯುನಿಕೇಶನ್ ಇದ್ರೆ ಚೆನ್ನಾಗಿ ನಾವ್ ಕೆಲ್ಸ ಇ ಮಾಡ್ಬೋದಲ್ವಾ
ಹ ಹಾ
ಹ್ಮ್ ಅದೇ ಇಂಗ್ಲಿಷ್ ಮಾತಾಡೋದು ಎಲ್ಲಾ ಕಲಿತಿದ್ದೀ ನಾನು
ಬ್ರೋ ಹೆಂಗ್ ಗೊತ್ತಾ ಕಲತಿೀರಾ ಟೈಮ್ಲ್ಲಿ ಒ ಸ್ವಲ್ಪ ಎಕ್ಸ್ಟ್ರಾ ಅಡಿಷ್ನಲ್ ಆಗ ಏನಾದ್ರು ಕಲ್ತ್ಕೊಳ್ಳಿ
ಅದೇ ಅದೇ
ಮನ್ನೆ ನಿಮ್ ಗೆಲ್ಪ ಆಗುದು ಇಲ್ಲ ಇಲ್ಲ ಸಂ ಕಲತಿಿಲ್ಲ ಅವರು
ಅದೇ ನಾನು ಇವಾಗ ಅದೇ ಪ್ರಾಜೆಕ್ಟ್ಸ್ ಮಾಡಕೆ ಅದೇ ಅದೊಂದು ಐಡಿಯಾ ಇದೆ
ಹ್ಮ್
ಹ ಬಲೆ ಇನ್ನೊಂದ ಇದೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಬ್ಲಾಗ್ ಎಲ್ಲ ಪೋಸ್ಟ್ ಮಾಡದಂತೆ ಒಂದು ಇನ್ಫಾರ್ಮೇಶನ್ ಯಾವ್ದ ಟಾಪಿಕ್ ಬಗ್ಗೆ
ಓಕೆ ಕೆ ಮಾಡಿ ಏನ ನನ್ಗೆ ನನ್ ಕಡೆ ಎಲ್ಪ ಆದ್ರ ನಾನು ಎಲ್ಪ್ ಮಾಡ್ತೇನಿ
ಹ್ಮ್ ಹ್ಮ್
ಇವಾಗ ಏನಾದ್ರು ಬೇಕಿದ್ರೆ ಯಾವಾಗ ಮಾಡ್ತೀರಿ
ಅದೇ ಅದೇ
ಯಾವ ಅಂದ್ರೆ ಈಗ ಈ ಮಾಡ್ತಿಲ್ಲಬ್ರು ಹಾ ಹೇಳ್ದ ನಾನನ್ ಮಾಡಿದ್ದ ನ ಪ್ರಾಜೆಕ್ಟ್ ಅಂತ
ಹ್ಮ್
ಈ ತರ ನಿಮ್ಗೆ ಅಂದ್ರೆ ಎಲ್ಲ ಈಸ ಬೇಸಡ್ ಯದರ ಒಂದ ಒಳ್ಳೆ ಕಾನ್ಸೆಪ್ಟ್ ಹುಡಕೊಂಡು ಮಾಡಿ ನೀ್ ಹೊತ ಟ್ರೀಮ್ ಮಾಡ ಸ್ಟಾರ್ಟ್ ಮಾಡಿ ನಿಮಗೆ ಎಲ್ಪ್ ಆಗುತ್ತಲ್ಲ ಮುಂದೆ
ಹ್ಮ್ ಹ್ಮ್
ಅಷ್ಟೇ ಏನು ಇಲ್ಲ
ಅಂದೆ ನಾವು ಒಂದ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದ್ ಮೇಲೆ ಗೊತ್ತಾಗುತ್ತಲ್ಲ ನಮ್ಗೂ
ಒಂದಲ್ಲ ಅಂದ್ರೆ ನೀ ಅಂದ್ರೆ ಈಗ ಪ್ರತಿ್ ಕೊಡ್ತಾನ ಇರ್ತಾರ ಪ್ರ ಅಲ್ಲಿ ಯಾವ ಇನ್ಕ್ಲೂಡ್ ಆಗ್ತರ ನಿ ನಿಮ್ ಎಫರ್ಟ್ ಏನ್ ನೀವು ನೀವು ಆಲ್ಮೋಸ್ಟ್ ಟ್ರೈ ಮಾಡ್ತೀರಿ
ಹ್ಮ್ ಹ್ಮ್
ಸರಿನಾ
ಅದೇ ಅದೇ
ಅಷ್ಟೇ ಬ್ರೋ ಸ್ವಲ್ಪ ನೀವು ಸ್ವಲ್ಪ ಇಂಪ್ರೂವ್ ಆಗಿದರು ಯಾರು ಹೇಳುದ ನಿಮ್ ಲೈಫ್ ನಿಮ್ ಕಡೆ ನ ಇ ಸೆಟಲ್ ಆಗ್ಬೇಕು
ಅದೇ ಅದೇ ನೀಂಗ ಪ್ಲೇಸ್ಮೆಂಟ್ ಇದಯಾ ನಿಮ್ ಕಾಲೇಜಲ್ಲಿ
ಅಂದ್ರೆ ಇದೇ ಬ್ರೋ ಅ ಲಾ ಕಿವಸ್ ನೋಡತ ಅಂತಾರೆ ನಿನ್ಗೆ ಅದ್ರ ಬಗ್ಗೆ ಗೊತ್ತಿರ ಇಲ್ಲ ಇಲ್ಲ ತರ ಏನಿಲ್ಲ ಬ ಅ್ರೆ ಈ ಬೇಸಿಕ್ಸ್ ಆಮೇಲೆ ಒಂದ್ ಸ್ವಲ್ಪ ಹೊಡಿ ಅಡಿಷನಲ್ ಲೆವೆಲ್ ಆಕೇಳ್ತಾರೆ
ಹ್ಮ್ ಹ್ಮ್ ಅದೇ ಅದೇ ನಾನು ಅದೇ ಹಿಂಗಾಗ ಕೆಲ್ಸ ನ ಕಲಿಬೇಕಂತ ನೋಡ್ತಿದ್ದೀನಿ
ಇ ಕಲರಿಿ ನಾ ಯಾರ ಒ ಸ್ವಲ್ಪ ನೋಡ್ಕೊೊಳ್ಳಿ
ಹ್ಮ್ ಹ್ಮ್
ಏನುೂ ಇಲ್ಲ ಇನ್ನೆ ಪ್ರಾಜೆಕ್ಟ್ ಎಲ್ಲಾ ಮಾಡ ಇಂಟರ್ನ್ಶಿಪ್ ಹೋಗ್ತಿಲ್ಲ ಆ ಟೈಮ್ ಸ್ವಲ್ಪ ಚೆನ್ನಾಗ್ ಮಾಡಿ
ಅದೇ ಅದೇ ಇಂಟರ್ನ್ಶಿಪ್ ನಮ್ದು ನೆಕ್ಸ್ಟ್ ಇದೆ ಇವಾಗ
ಕೆ ಸಿಕ್ಸ್ ಮತ್ ಇನ್ನೊಂದ ಸಮ್ ಆಗ್ಬೇಕಾ
ಹ್ಮ್
ಸೇಮಣ ಸಮ್ಮಾಬೇಕಕ್ಕಾ
ಅದೇ ಅದೇ
ಸರಿ ಸರಿ ಮಾಡಿ ಏನೊಂದು ಅಲ್ಲಿ ಒಳ್ಳೆದಲ್
ಹ್ಮ್ ಹ್ಮ್ ಇಂಟರ್ನ್ಶಿಪ್ ನೀವ ಎಲ್ಲಿಪ ಎಲ್ಲಿಪ ದಡಕಮ ತಿನ್ ಮಾಡಂಡಿದಾ
ಇಲ್ಲ ಇಲ್ಲ ಆತ್ತರ ತೊಡ್ ಇ ಎ ಫ್ಟಮ್ಮ ಇಂಜ ಏನಾಗ್ಬೇಕು
ಹ್ಮ್ ಹ್ಮ್
ಸೈನಾ ಅದರಿಂದಷ್ಟೆ ಮತ್ತೇ ಎ ಬ್ರೋ ಚಮಚಾರ
ಹಾದು
ಮನಗ ಚೆನ್ನಾಗರಾ ಅಪ್ಪ ಅಮ್ಮ
ಹ್ಮ್ ಮನೇಲೆಲ್ಲ ಚೆನ್ನಾಗಿ ನಿಮ್ಮ್ ಮನೇಲಿ
ಹಾ ಚೆನ್ನಾಗಾರದು ನಾನು ಬಸಿ ಆಗ್ಬಿಟ್ಟಿದ್ದೆ ಮಾಡಕ್ ಆಗ್ಲಿಲ್ಲ
ಹೌದಾ
ಮೆ ಸಿಕ್ಕಂತಾಳಿ
ಹಾ ಸರಿ